ಹಲೋ ಬ್ರೋ ಹೇಗಿದ್ರಾ
ಐ ಆಮ್ ಫೈನ್ ನೀವ ಹೇಗಿದ್ದೀರಾ ಮೇಡಮ್
ನಾವು ಚೆನ್ನಾಗಿದ್ದೀವಿ ಎಲ್ಲಿದಿರ ಮೇಡಂ ನೀವು? ತಾವೆಲ್ಲಿ ಇದ್ರಾ
ನಾವ ಇಲ್ಲಿ ನಮ್ಮ ಹಳ್ಳಿ ಮನಲಿ
ಹಳ್ಳಿ ಮನೇಲ್ಲಾ ನಾವು ಹಳ್ಳಿ ಮನೇಲಿ ಇರೋದು ಹಳ್ಳಿಯಲ್ಲ ಇರೋದು ನಾವು ಹುಸಬ್ಡ್ ಮನೇಲ ನಿಮ್ ಮನೇಲ ನಮ್ಮ ಹಸ್ಬೆಂಡ್ ಅವ್ರ ಮನೇಲಿ
ಹೌದಾ ಎಲ್ಲೋ ನಿಮ್ ಮನೇಲಿ ಇದ್ದೀರ ಅಂತಂದ್ರು
ಇಲ್ಲ ನಮ್ಮ್ ಮನೇಲಿ ಅಂದ್ರೆ ನಮ್ಮ್ ಹಸ್ಬೆಂಡ್ ಅವ್ರ ಮನೇಲಿ
ಹ್ಮ್ ಎಲ್ಲಾ ಆರಾಮಿದಾರಲ್ಲ ನಿಮ್ಮ್ ಹಸ್ಬೆಂಡ್ ನಿಮ್ಮ್ ಅತ್ತೆ ಮಾವ
ಹಾ ಎಲ್ಲರೂ ಆರಾಮಿದ್ದಾರೆ ನಿಮ್ಮ್ ಮನೇಲಿ ಎಲ್ಲರ ಆರಾಮ್ದಾರ ನಿಮ್ ತಾಯಿಯರು ನಿಮ್
ಹ್ಮ್ ಹೆ ಎಲ್ಲಾ ಎಲ್ಲಾ ಸೌಖ್ಯವಾಗಿದ್ದೀವಿ
ಹ್ಮ ಹ್ಮ್
ಹ್ಮ್ ಮತ್ತೆ ಡ್ಯೂಟಿ ಎಲ್ಲಾ ಹೆಂಗ್ ನಡದದ
ಹ ಡ್ಯೂಟಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ನಡ್ತ ಇದೆ ಡ್ಯು ತ್ತನು
ಹ್ಮ್
ಆ ನಿಮ್ ಲೈಫ್ ಏನ್ ನಡೀತಾ ಇದೆ ಹೆಂಗ ಹೆಂಗ್ ಓಡ್ತಾ ಇದೆ ಲೈಫ್
ಎಕ್ಜಾಮ್ಸ್ ಇದೆ
ಎಕ್ಸಾಮ್ಸ್ ಇದಾವ ಮುಗಿತಾ ಇಲ್ವ ಇನ್ನಾ
ಇನ್ನುೂ ಇಲ್ಲ ಇನ್ನೊಂದು ಒಂದ್ ಮಂತ್ ಆಗುತ್ತೆ ಎಕ್ಸಾಮ್ ಮುಗಿಯಕ್ಕ
ಹೌದಾ ಹೌದು ಎಷ್ಟ ಸು ಯಾವ್ ಎಕ್ಸಾಮ್ ಎಷ್ಟ ಸೇಮ್ ಎಕ್ಸಾಮ್ ನೀ ಬರೆಯೋದು ನಾವು ಈಗ ಎಂ ಬಿ ಬಿ ಎಸ್ ಮುಗಸಿದ್ರ ತವು
ಹಾ ಗೊತ್ತಿಲ್ಲ ನಿಮ್ಗೆ
ಇಲ್ಲ ಗೊತ್ತಿಲ್ಲ ನೋಡಿ ಹೇಳಿಲ್ಲ ನಿಮ್ ತಾಯಿಯವರು ನಮ್ಗೇನು ಹೇಳಿಲ್ಲ ನೋಡಿ
ಅವರು ಹೇಳಲ್ಲ ಅವ್ರ ಹಂಗೆ ಅವ್ರ ಗೊತ್ತಾಗಲ್ಲ ಸ್ವಲ್ಪ ಸ್ವಲ್ಪ ಹಳ್ಳಿ ಅವರಲ್ಲ
ಹೌದಾ ಏನ್ ಓದತಾ ಇದ್ದಾನೆ ಅಂತಂದ್ರೆ ನಂ ಗೊತ್ತಿಲ್ಲ ಅಂತ ತೆಗ್ಲಿದ್ರ ಹೇಳಿದ್ದಾರೆ ನೋಡಿ
ನರ್ವತ್ತಲ್ಲ
ಏನು ಇದೆ ಎಂ ಬಿ ಬಿ ಸ್ ಲ್ಲಿ ಏನೇನ ಇರುತ್ತೆ ಹೇಳಿ ಸ್ವಲ್ಪ ನೋಡೋಣ ನಾವು ಕೂಡ
ಎಂ ಬಿ ಬಿ ಎಲ್ಸ್ ಅಲ್ಲಿ ಫಸ್ಟ್ ಇಯರ್ ಫಸ್ಟ್ ಟಿಯರ್ ನಮಗ ಏನು ಹೇಳಲ್ಲ ಫಸ್ಟ್ ಇಯರ್ ನಾರ್ಮಲ್ ಆಗಿ ತೇರಿಸ್ ಹೇಳ್ಕೊಡ್ತಾರ ಅಂದ್ರೆ ಇವಾಗ ನಾರ್ಮಲ್ ಆಗಿ ಫೀವರ್ ಬಗ್ಗೆ ಈ ಫುಲ್ ಕಂಪ್ಲೀಟ್ ಬಾಡಿ ಬಗ್ಗೆ ಆ ಚಾಪ್ಟರ್ಸ್ ಇರುತ್ತೆ ಅಂದ್ರೆ ಒಂದೊ ಒಂದೊಂದು ಪಾರ್ಟ್ಸ್ ಸಿಗು ಒಂದು ಒಂದು ಒಂದೊಂದ್ ಲೆಸನ್ ಇದೆ ಈಗ ನಾರ್ಮಲ್ ಆಗಿ ನೀವು ಓದಿರ್ತಾರೆ ಬಯಾಲಜಿಲ್ಲಿ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಅಂತ ಸೊ ಅದೇ ತರ ಇರುತ್ತೆ ಫೋರ್ತ್
ಮತ್ ಪತ್ರ ಸತ ಬಡ್ಕೊಂಡ ಬಡ್ಸ್ಕ ಹೌದ ಹಾ ಚಲೋ ಬಿಡಿ ಎಂ ಬಿ ಬಿ ಏಸ್ ತ ಇದೀರನ್ರಿ
ಹ್ಮ
ನಿಮ್ ಊರಲ್ಲಿ ನೀವೇನ ಎಂ ಬಿ ಬಿ ಎಸ್ ಓದದು ಮತ್ತೆ ಯಾರಾದ್ರ ಇದಾರ ಒದ್ದವ್ರು ಮೊದ್ಲು ನಮ್ಮ್ ಅಕ್ಕ ಹೋಗ್ತೀನಿ ಅಂತ ಹೇಳಿದ್ಲು ಅವರಿಗೇನು ಅಷ್ಟೊಂದು ಹಓದಕ್ ಬರಲ್ಲ ಮಾರವಿನ ಕಾಯಲೆ ಜಾಸ್ತಿ ನಿಮ್ಮ್ ಅಕ್ಕ ಏನು ಹುಷಾರಿಲ್ವಾ ಓದ ಓದುದ್ರಲ್ಲಿ ಒಂದ್ಸಾರಿ ಏನಾಯಿತು ಗೊತ್ತಕ ಹ್ಮನ ಹ್ಮ್ ಹ್ಮ್ ಹೇಳು ಏನಾಯಿತು ತ್ತರಲ್ವಾ ಹೇಳಿ ಏನಂತ
ಒಂದ್ ಸರಿ ಒಲೆ ಮೇಲೆ ಚಾ ಇಟ್ಟ ಬಂದಾರ
ಹೌದಾ ಹ್ಮ
ಆ ಟೈಮ್ನಾಗ ನಾನ್ ಹೇಳ್ದೆ ಎಲ್ಲೋ ಯಾರದೋ ಮನೆ ಪಾತ್ರೆ ಸೀದಕ ಸ್ಮೆಲ್ ಬರಕ್ ಕೆತ್ತದ ಅಂದ್ಯ.
ಹ್ಮ ನಮ್ಮಕ್ಕ ಆ ಚಂದ ಚಂದ ಬರ ನಂತ ಆಕ್ಟಿಂಗ್ ಮಾಡಿದ್ದ ಹೇಳ ಆದ್ರ ಅಕಿಗ್ ಗೊತ್ತೆ ಇಲ್ಲಾ ಹ ಸೀದ ಹೋಗಿದ್ದು ತುಂಬಾ ಚೆನ್ನಾಗಿ ಬರುತ್ತಲ್ವಾಸ್ ಮೇಲ್ ಅದಕ್ಕೆ ಹೇಳಿದಿದಾರೆ ಬಿಡಿ ಎಲ್ಲಾರಿಗೂ.
ಹಾಯ್ತ ಆಮೇಲೆ ಅಲ್
ಗೊತ್ತ ಮನೀ ಸ್ಮಲ್ ಬರಂತಿ ನ ಅಲ್ಲ ಎಲ್ಲರಿಗೂ ಒಂದ್ಸಲ ಮರು ಬರುತ್ತೆ ಬಿಡಿ
ಹಾ ಅಂತ
ಹಾಗಲ್ಲಾ ಎಲ್ಲರಿಗ ಇರುತ್ತೆ ಇ ಬಿಡಿ ನಿಮ್ಗೆನಿಲ್ವಾ ಮರವ ಕಾಯಿಲೆ ಎಲ್ಲರೂ ಸ್ವಲ್ಪ ಮರು ಕೊಟ್ಟೆ ಇರ ತಾನೆ ದೇವ್ರು.
ಇಲ್ಲಾ ಅವ್ರಿಗ ಒಂದ್ ಸ್ವಲ್ಪ ಜಾಸ್ತಿನ ಐತ ಏನಿಲ್ಲಾ ಅವ್ರಿಗ ಒಂದ್ ಸ್ವಲ್ಪ ಜಾಸ್ತಿನ ಐತ.
ಹೌದಾ ಇರ್ಲಿ ಬಿಡಿ ಎಲ್ಲಾರೂ ಒಂದೇ ತರ ಇರಲ್ವಲ್ಲ ಮನಷ್ಯರು.
ಹ್ಮ್
ಹ್ಮ್ ಹಾಗೆ ಇರ್ಲಿ ಬಿಡಿ. ಹಾ ಡಿಫ ಫ್ರೆಂಟ್ ಅಂದ್ರೆ ಹೆಂಗೆ ಡಿಫ್ರೆಂಟ್ ಅಂದ್ರೆ. ಹೌದಾ ಮೆಂಟಲ್ ಆಗಿನ್ ಟ್ಟಲ್ಲ ಅದಾರ ಏನವ್ರು. ಸಾಮಾನ್ಯ ಮನುಷ್ಯರ ಮತ್ತೆ ಎಲ್ಲರೂ ಸಾಮಾನ್ಯ ಮನಸ್ ಸಿಯಾಮ ಸಾಮಾನ್ಯ ಮನುಷ್ಯತರ ಕಾಣುತ್ತಾರೆ ಆದರೆ ತಲೆಯಲ್ಲಿ ಏನಿರುತ್ತೆ ಅಂತ ಯಾರಿಗೊತ್ತು ಹಗಂದ್ರೆ ಹೆಂಗೇ ಹ ಹೆಂಗ್ ರೀಡ್ ಮಾಡಕಕ್ಕಾಗಲ್ಲ ಮನ್ಶ್ಯಾರ್ ಹೆಂಗಂತ ಗೊತ್ತಾಗಲ್ವಾ. ಆ ಮೆಂಟಲ್ ಇದಾರೆ ಏನು ನಿಮ್ಮ ಸಿಸ್ಟರ್. ನಿಮ್ ನಿಮ್ ನಿಮ್ ಸಿಸ್ಟರ್ ಬಾಳ್ ಕೆಿಂಡಲ್ ಮಾಡ್ತರಲ್ವ ನೀವು ಬಾಳ್ ಜಗಳ್ ಆಡ್ತರ ಅಂತ ಅನಸ್ತಲ್ವಾ.
ಬಾಯ ಕೇರ್ ಮಾಡ್ತಾಳ ಈಕ ನ ಬೆಳಿಗ್ಗೆ ಎದ್ದು ಟೀ ತಂದು ಕೊಡ್ತಾಳ ಅಡಗೆ ಅಡಗೆ ಅಡಗೆ ರೆಡಿ ಮಾಡ್ತಾಳ ಊಟ ನನಗ ನಮ್ಮ ಪ್ಲೇಟ್ನಾಗ ಹಾಕೊಂಡ ಬಂದ ಕೊಡ್ತಳ ಊಟ ಆಮೇಲೆ ನೀರೆಲ್ಲ ಹಾಕಿ ಬೇಕಾಗತಲ್ಲ ನೀರ್ ಕೊಡ್ತಾಳ
ಮತ್ತೆ ಇಷ್ಟ ಎಲ್ಲ ಜೀವ್ ಮಾಡ್ತಾರೆನ್ -
ಹಾ ಚೆನ್ನಾಗ್ ಜೀವ್ ಮಾಡ್ತಾರ ಮತ್ತ್ ನಾನ್ ಹೇಳಿದ್ದ ಅಡ್ಗೆ ಎಲ್ಲಾ ಮಾಡ್ತಾರ ನಾ ಯಾವ್ಯಾವ ಅಡ್ಗೆ ಹೇಳತ್ತ ನಾವೆಲ್ಲಾ ಮಾಡ್ ತರ
ಹ್ಮ್ ಏನ್ ನಡಕ್ ಕೊಡ್ತಾರ ನೋಡ್ರಿ ಮೇಡಮ್ ಹೌದಾ ನಿಮ್ ಸಿಸ್ಟರ್ ಹಂಗಿದ್ದ. ಅದೇ ಎಲ್ಲಿರ ಎಲ್ಲಿರೋದು ಇವಾಗ ನಿಮ್ಮಲ್ಲಿರೋದ್
ಹಾ ಇಲ್ಲೇ ಇರ್ತಾರೆಮ್ಮ ಮನೆಗ ಇರ್ ತ್ತರ
ಹ್ಮ ಹೌದಾ ಹ್ಮ ಹ್ಮ್ ಮತ್ತೇನ್ ಸಮಾಚಾರ ಏನಿಲ್ಲ ಊಟ ಮಾಡೋದು ಹೌದೇನು ಓದೋದು ಇಲ್ವಾ ನಿಮ್ಗೆ ಡಿಗ್ರಿ ಎಕ್ಸಾಮ್ಸ್ ಇದೆ ಅಂತೀರಿ
ಎಕ್ಸಾಮ್ಸ್ ನಾ ಪ್ರೋ ನಾವೆಲ್ಲಾ ಅಲ್ಲೇ ಒಂದೇ ನೈಟ್ ಹೋಗ್ತೀವಿ ಎಕ್ಸಾಮ್ ನಿನ್ನೆ.
ಹೌದ ಅಷ್ಟೊಂದು ಹುಷಾರಿದ್ರೆ ಬಿಡಿ ನೀವೆಲ್ಲಾ.
ಏನ್ ಜಾಸ್ತಿ ಏನ್ ಕೇಳಿರಲ್ಲ
ನಾವೇನ್ ಹೆಣ್ಮಕ್ಳು ಎಷ್ಟು ಓದಿದ್ರು ತಲೆಗೆ ಆತ್ತಲ್ವ ಯಾಕ ಗೊತ್ತಿಲ್ಲ.
ಏನ್ ನಂಗಗೆನಿಲ್ಲ ಹೆಣ್ಮಕ್ಕ. ಕ್ಕಳು ಈ ಸರಿ ನೋಡಿದ್ರಲ್ಲ ಎಸ್. ಎಸ್ ಎಸ್ ಎಲ್ ಸಿ ಸೆಕೆಂಡ್ ಪು ಅಲ್ಲಿ ಹೆಣ್ಮಕ್ಕಳದೇ ಮೇಲುಗೈ.
ಬಂತು ಓದೀ. ಇದೇ ತಲೆಯಲ್ಲಿ ಇರಲ್ಲ ಇರಲ್ಲ ಗೊತ್ತ ಹ ಈಗೆಲ್ಲಾ ಹೆಣ್ಮಕ್ ಕೊ ವಿಷಯ ಅ ಸ್ಟ್ರಾಂಗ್ ಗುರು ಆಗ್ ಇದ್ದಾರೆ ಎಲ್ಲದ್ರಲ್ಲೂ.
ಸ್ವಲ್ಪ ಅಷ್ಟ್ ನಮ್ಮ ಅಕ್ಕ ಸ್ವಲ್ಪ.
ಹಾ ಹೌದು ಬಿಡಿ ಎಲ್ಲಾರೂ ಒಂದೇ ತರ ಇರಾಕ್ ಕ್ಕಾಗಲ್ಲ
ಹ ಈ ಒಂದ್ ಒಂದ್ ಎಕ್ಸಾಂಪಲ್ ಅಂದ್ರ ಈಗ ಪಲ್ಯ ಇಲ್ಲಲ್ಲ ಒಂದ್ಸರಿ ಪಲ್ಯ ಮಾಡಿ ಸಾಂಬಾರ್ ಅಂತ ಹೇಳ್ ಸಾಂಬಾರ್ ಮಾಡಿ ಪಲ್ಯ ಅಂತ ಹೇಳ್ತಾರ ಸೊ ಈ ಕ್ಯಾರೆಕ್ಟರ್.
ಅವ್ರಗಿ ಈ ಬೇರೆ ಬೇರೆ ಎಲ್ಲಾ ತಿಿಂಕಿಂಗ್ಸ್ ಎಲ್ಲಾ ಯೋಚನೆ ಮಾಡ್ತಿರ್ತಾರೆ ಅವ್ರು ಬರೀ ಆರಾಮ್ ಉಣ್ಣೋದು ತಿನ್ನೋದು ಇದ್ರೆ. ಅವ್ರಿಗೆ ನಾರ್ಮಲ್ ಆಗಿದ್ರೆ ಏನು ಅನ್ಸೋದಿಲ್ಲ ಅವ್ರು. ಎಲ್ಲಾ ತರದ್ದು ಯೋಚನೆ ಮಾಡ್ ತರೆ ಗೊತ್
ಯಾವ ತರ್ದ ಎಲ್ಲ ತರದಮ್ಮ.
ಎಲ್ಲಾ ತರದ ಅಂದ್ರೆ ಜ ಒಂತರ ರೆಸ್ಪಾನ್ಸಿಬಿಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಅನ್ಸುತ್ತೆ ಅವ್ರಿಗೆ.
ಏನ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅವರು ಆರಾಮಿ ಇರಕ್ ಆಗಲ್ಲ ಅವ್ರಿಗೆ ಅವ್ರ ಬೇರೆ ವಿಷಯ ಬೇಕಾದ ವಿಷ್ ಬೇಡದ ವಿಷಯ ಎಲ್ಲಾ ಮಾತ ಕೇಳಸ್ಕೊಂತು ಹೋಗ್ ಅದೇ ಮೇನ್ ಪ್ರಾಬ್ಲಮ್.
ಹ ಒಂದು ಹಂಗೆ ಇರ್ಬೇಕಲ್ವಾ ಸುಮ್ನೆ ಇರೋದಂದ ಹೆಗೆ.
ಬೇಡ್ದ ಇರೋದು ವಿಷ ಅಂದ್ರೆ ವಿಷ ಅಂದ್ರೆ ಹೆಂಗೆ ಹೇಳಿ ಸ್ವಲ್ಪ.
ಈಗ ಈ ಯಾರಾದ್ ಅದ್ರ ಮನೆಯಲ್ಲಿ ಏನಾದ್ರು ಚಟ್ ಪಟ್ ವಿಷಯ ಮಾತಾಡ್ಬೇಕಂದ್ರೆ. ಹೋಗಿ ಏನಾಯ್ತು ಏನಾಯ್ತು ಅಂತ್
ಅದು ಒಬ್ಬಬ್ಬರು ಕ್ಯೂರಿಯಾಸಿಟಿ ಇರುತ್ತೆ.
ಕ್ಯೂರ ಎನ್ ಇ ಕ್ಯೂರಾಸಿಟಿ ಮಾಡೋ ವರ್ಕ್. ಮೇಲೆ ಅವ್ರ ಮೇಲೆ ಕ್ಯೂರಿಯಾಸಿಟಿ ಇರಬೇಕು ಅದು ಬಿಟ್ಟು ಏನ್ ಮಾತಾಡಕತ್ರು ಏನ್ ಹೇಳಕತ್ರು ಅದು ಈಗ ಅವ್ರಗ್ ಏನಾದ್ರು ಹೇಳ್ಬೇಕನ್ನೋ ಇಂಪಾರ್ಟೆಂಟ್ ವಿಷಯ ಇದ್ರ ಅವ್ರಿಗ ಇನ್ಕ್ಲೂಡ್ ಮಾಡ್ಕೋತಾರನ ಈಗ ನೋಡಿ. ಎ ಎ ವಿವಿ.
ಔದು ಬಿಡಿ ಗೊತ್ತಾಯ್ತು ಅವ್ರಿಗ ಏನಾದ್ರು ಸಂಬಂಧ ಪಟ್ಟಿದಿತ್ತ ಅಂದ್
ಅವ್ರಿಗೆ ಅವ್ರಿಗೆ ಫಸ್ಟ್ ಇನ್ಫಾರ್ಮ್ ಮಾಡ್ತಾರಲ್ಲಾ.
ಹೌದು ಬಿಡಿ ಹಂಗೆಲ್ಲಾ ಅವ್ರವ್ರಿಗೆ ಇನ್ನೊಬ್ ಕೇಳೋಂತ ಇಂಟ್ರೆಸ್ಟ್ ಇರುತ್ತೆ ಇರ್ಲಿ ಬಿಡಿ ಯಾಕೆ ನಿಮ್ ಸಿಸ್ಟರ್ಗೆ ಆತರ ಎಲ್ಲ ಕಿಂದಲ್ಲ ಮಾಡ್ಬ ಬಾರ್ದ ಅಲ್ವಾ ಹೆಂಗ ಬ್ರೋ ನೀವು ಹ್ಮ್. ಮತ್ತೇನ್ ಸಮಾಚಾರ ಮದ್ವಿಗಿದ್ವಿ ಯಾವಾಗ ಅಂತಮ್ದು.
ಮದ್ವೆ ಹ ಮದ್ವೆ ಈಗ ಹುಡುಗಿನ್ ನೋಡ್ ಬಂದಿವ ಎಲ್ಲಾ
ಹೌದಾ ಎಷ್ಟು ನಿಮ್ಗೆ ಏಜ್ ಇವಾಗೆ
ನಂದೀಗ ಅಂದ ಹೊಯ್ ಇಪ್ಪತ್ತ್ ಮೂರಿದೆ.
ಇಪ್ಪತ್ತ್ ಮೂರ ಇದೆಯೇ ನಿಮ್ ತಾಯಿಯವರು ಅಷ್ಟೊಂದ ಇಲ್ಲಾ ಅಂತ
ಅವ್ರಗ್ ಗೊತ್ತಾಗಲ್ಲ ಅವ್ರಿಗೆ ನಮ್ಮ ಅಕ್ಕಗ್ ಒಂದು.
ಹೌದಾ ಹ್ಮ್ ಹ್ಮ್ ಹೌದಾ ಮದ್ವೆ ಯಾವಾಗ ಮತ್ತೆ
ಆಗ್ಬಕ್ಕಿವಾ ಹುಡುಗಿ ನೋಡಿ ಹುಡುಗಿ ನಾವು ಅರ್ಥ ಮಾಡ್ಕೊಂಡಬ್ಬರೊಬ್ಬ್ರನ್ನ.
ಅರ್ಥ ಮಾಡ್ಕೊಳೋದಂದ್ರೆ ಹೇಗೆ ಒಂದೇರು ಒಂದೇ ಮನೆಯಲ್ಲಿದ್ದ ಅರ್ಥ ಮಾಡ್ಕೊಳೋದಾ
ಒಂದೇ ಮನಲಿ ಹೆಂಗಿರಕ ಆೋಗುತ್ತೆ ಒಂದೇ ಮನೇಲಿ ಇರಲ್ಲ ಇವಾಗ ಮನೆಯವರು ಈಗ ಮನೆಯವರು ನಿಶ್ಚಿತಾರ್ಥ ಮಾಡ್ಬಿಟ್ರ ಅಂದ್ರೆ.
ಹ್ಮ ಹ ಫ್ರಂಡ್ ಯಾವಾಗ ನಿಶ್ಚಿತಾರ್ತ್ ಇರೋದು ತಮ್ದು ಹ್ಮ ಹೌದಾ ಯಾ ನಿಮ್ಮ ಮನಲಿ ಇರೋದು ಇವಾಗಾ. ಅದಾದ್ಮೇಲೆ ನಿಮ್ ನಿಶ್ಚಿತಾರ್ತಾ ಇದೇನಾ. ಜೋರ್ ಬಿಡಿ ಆಗಿದ್ರೆ.
ಹ ಏನ್ ಮಾಡ್ತೀರಾ ರ ಈ ಈಗಿನ ಹುಡ್ಗರು ಈಗ ಪ್ರತಿಯೊಬ್ರು ಲವು ಅದು ಇದು ಅಂತ ಇದರಿಂದ ಹೊಂಟಾರ ಸೊ ನಾವು ಹಂಗೆ ಮಾಡ್ಬಾರ್ದಲ್ಲಾ ಇಷ್ಟ ಆದ್ರೆ ಮನೇಲಿ ಹೇಳಿ ಆಮೇಲೆ. ಮದುವೆ ಮಾಡ್ತಾರಲ್ಲಾ ಈಗ ಅವ್ರಿಗು ಅವ್ರ್ದೇ ಕೆಲ್ಸ ಇರುತ್ತಾ ಈಗ ಲವ್ ಅಂತ ಹೋಗಿ. ಅವ್ರ ಮನೇಲಿ ಗೊತ್ತಾಗಿ ಸುಮ್ನೆ ನಮ್ಮಲಿ ನಮ್ಗು ಬೇರೆ ಬೇರೆ ಕೆಲ್ಸ ಇರುತ್ತೆ ಓದೋ ಕಡೆ ಕಾನ್ಸಂಟ್ರೇಷನ್ ಮಾಡಕ ಆಗಲ್ಲ ಸೊ ಮನೇಲೆ. ಹೇಳಿ ಮದುವೆ ಆದ್ರೆ ಫಿಕ್ಸ್ ಮಾಡಿದ್ರೆ ಯಾವಾಗ ಬೇಕಾದ್ರು ಮದ್ವೆ ಆಗ್ಬೋದಲ್ಲಾ. ಹಾ ಏನು ಪ್ರಾಬ್ಲಮ್ ಇರಲ್ಲಾ.
ಔದ ಅಮ್ ಆ ಏ ಗಟ್ಟಿ ಆದ ಅದೇ. ಎಂಗೇಜ್ಮೆಂಟ್ ಆದ್ಮೇಲೆ ಓದತಿರಾ ತಾವು ಎಂಗೇಜ್ಮೆಂಟ್ ಆದ್ಮೇಲೆ. ಕುತ್ರಾ ಕಂಟಿನ್ಯೂ ಮಾಡ್ತರಾ.
ಹಾ ಓದ್ತೀನಿ
ಹಾ ಹಾ
ಆ ಇವಾಗ ಇವಾಗ ಓದ್ತಾ ಇದ್ದೀನಿ ಈಗ್ ಊರಿಗ್ ಬಂದಿದ್ದೀನಿ ಸ್ವಲ್ಪ ಬೇರೆ ಕೆಲ್ಸ ಇದೆ.
ಹ್ಮ್ ಹ್ಮ್
ಹ ಇವಾಗನು ಓದ್ಬೋದು ಓದಲ್ಲ ಅಂತಲ್ಲಾ.
ಆಯ್ತು ಬಿಡಿ ಸರಿ ಒ
ಹ್ಮ್ ಹ್ಮ್ ಹ್ಮ್ ಸರಿ ನಾನ್ ಬೇರೆ ಇಂಪಾರ್ಟೆಂಟ್ ಕೆಲ್ಸ ಇದೆ.